ನಮಸ್ಕಾರ
ಹ ನಿಮ್ಮ ಹೆಸರು
ನಮ್ಮ ಹೆಸರು ನಾಗಮ್ಮ ಅಂತನಿಮ್ಮ್ ಹೆಸರು
ರಂಗಮ್ಮ ಅಂತ
ಏನು
ರಂಗಮ್ಮ
ರಂಗಮ್ಮನ
ಹಾ ರಂಗಮ್ಮ
ಓಹೋ ಚೆನ್ನಾಗೈತೆ ಹೆಸರು ಒಂತರ
ಅದೇ ನಮ್ಮ ಅಜ್ಜಿ ಅವ್ರ ಹೆಸರು ಇಟ್ಟಿದ್ರು
ಹಾ
ಅದೇ ಅದೇ ಕರಿ
ಓಹೋ ಹೌದಾ ಮತ್ತೆ ಏನ್ ಮಾಡ್ಕೊಂಡಿರೋದು ನೀವು
ಚೆನ್ನಾಗಿದೆ ಕೇಳಕ್ಕೆ
ಹು ಹಂಗೆ ಸುಮ್ಮನೆ ಗೊತ್ತಲ್ಲ ಅವಾಗಿನ ಕಾಲದಲ್ಲಿ ಅಜ್ಜ ಅಜ್ಜಿ ಇಡ್ತಾರೆ ಆತರನೆ
ಹೌದ ಹೌದ ನಿಜ ಮತ್ತೆ ಏನ್ ಏನ್ ಮಾಡ್ತಿದ್ರಿ
ಏನಿಲ್ಲ ಸುಮ್ಮನೆ ಊಟ ಆಯ್ತು ಕುತ್ಕೊಂಡಿದ್ವಿ ನೀವು
ನಾವವು ಅಷ್ಟೇ ಸೇಮ ಇ ಟೈಮ್ ಎಲ್ಲ ಊಟಾಗಿರ್ತಲ್ಲ ಎಲ್ಲಾರ್ದು
ಹು ಏನ್ ತಿಂದ್ರಿ
ಅದೇ ಅನ್ನ ಸಾರು ಹಪ್ಳ ಬಾಳೆಹಣ್ಣು ಕೊಟ್ಟಿದ್ರು ಇವತ್ತು.
ಹು
ತಿಂದ್ವಿ ಮತ್ತೆ ಇವಾಗ ಬಂದು ಸ್ವಲ್ಪ ಗೆಳತಿಯ ಜೊತೆ ಮಾತಾಡ್ಕೊಂಡು ಆಟಾಡ್ಕೊಂಡಿದ್ವಿ
ಹಾ ಹಾ
ಮತ್ತೆ ಹಾಗೆ ಇವಾಗ ಫೋನ್ ನೋಡ್ಕೊಂಡು ನಿಮ್ಗೆ ಕಾಲ್ ಮಾಡಿದ್ದೀನಿ
ಹ್ಮ ಮತ್ತೆ ನೀವೆಲ್ಲಾ ಪ್ರವಾಸ ಹೋಗಿದ್ರಾ ನಿಮ್ಮ ಗೆಳತಿಯರು ನೀವು
ಹಾ ಹೋಗಿದ್ವಿ ತಿರುಪತಿಗೆ ಹೋಗಿದ್ವಿ
ಹಾ ಮತ್ತೆ ಬಿಟ್ಟ
ಅದ ಬಿಟ್ರೆ ಈ ಕಡೆ ಗೋಕರ್ಣ ಹೋಗಿದ್ವಿ
ಹು
ಗೋಕರ್ಣ ಹೊನ್ನಾವರ ಎಲ್ಲ ನೋಡ್ಕೊಂಡ್ ಬಂದ್ವಿ ನೀವೆಲ್ಲಿ ಹೋಗಿಲ್ವಾ
ಅಂದ್ರೆ ಆ ಕಡೆ ಹೋಗಿದ್ವಿ ನಾವು ಸೌದತ್ತಿ ಎಲ್ಲಮ್ಮ ಹಾ ಹೋಗಿದ್ವಿ ನಾವು
ಚೆನ್ನಾಗಿದೆ ಅಂತಾರೆ
ಫುಲ್ ಪವರ್ ಫುಲ್ ದೇವಿ ಅದರು ದೇವರಾದ್ರು ಫುಲ್ಲಲ್ಲಿ ಗುಡ್ಡ್ದಲ್ಲೆಲ್ಲ ನೀರು ಬರುತ್ತೆ ಗೊತ್ತಾ ನಿಮಗೆ
ಹೌದಾ
ಹ ಮತ್ತೆ ನಿಮಗೆ ಮೈಯಲ್ಲಿ ಏನಾದ್ರು ರೋಗ ಇರುತ್ತೆ ನೋಡಿ ಅ ಅಂದ್ರೆ ತುರ್ಸೋದು ಗುಳ್ಳೆ ಆಗೋದು
ಹಾ
ಅದೆಲ್ಲಾ ಇದ್ರೆ ಫುಲ್ ಕಮ್ಮಿ ಆಗುತ್ತೆ ಅಲ್ಲಿ ಕೆಳಗಡೆ ಒಂದು ದೇವರು ಇದೆ ಅಲ್ಲಿ ಹೋಗಿ ನೀವು ಸ್ವಲ್ಪ ಏನು ನೀರಲ್ಲಿ ಅಂದ್ರೆ ಹೊಂಡ ಯಾವ ತರ ಇದೆ ಅಲ್ಲಿ ನೀವು ಅಲ್ಲಿ ಹಿಂಗೆ ಎದ್ದು ಹಿಂಗೆ ಮುಳುಗಿ ಎದ್ದುಬಿಟ್ಟರೆ ಸಾಕು ನಿಮಗೆ ಮೈಯಲ್ಲಿ ಯಾವ್ಯಾವ ರೋಗ ಇರುತ್ತೆ ಕಲೆ ಮತ್ತೆ ಎಲ್ಲಾ ಹೋಗ ತ್ತ
ಹಾ ಚೆನ್ನಾಗಿರುತ್ತೆ
ಹ ಅಲ್ಲಿಂದ ಮತ್ತೆ ಮೇಲೆ ಸೌದತ್ತಿ ಎಲ್ಲಮ್ಮ ಹೋಗ್ಬೇಕು ಗುಡ್ಡ ಇದೆ ಅದು ಗುಡ್ಡ ಒಳಗಡೆ ಅಂದ್ರೆ ಸುತ್ತಾಕೊಂಡು ಹೋಗ್ಬೇಕು ಸ್ವಲ್ಪ ಮಳೆ ಬಂದಾಗ ಎಲ್ಲಾ ಮುಂದೆ ನೀರೆಲ್ಲ ಬೀಳ್ತಾ ಇರುತ್ತೆ ಗುಡ್ಡ ಗುಡ್ದಾಗಿಂದ ಒಂದೊಂದ್ ಸತಿ ಮಧ್ಯಾಹ್ನಂತು ಫುಲ್ ಜಾಸ್ತಿ ಮಳೆ ಬಂದ್ರೆ ಗುಡಿನೇ ಫುಲ್ ನೀರಲ್ಲಿ ತುಂಬಿಹೋಗಿರುತ್ತೆ
ಹ
ಅಲ್ಲಿ ಮತ್ತು ಅಲ್ಲಿ ಭಂಡಾರ ಮತ್ತೆ ಭಂಡಾರ ಜಾಸ್ತಿ ಆಡ್ತಾರೆ ಹಾ ಅಲ್ಲಿ ಹೋಗಿ ಬಂದಿದ್ದೇವಿ ಅಲ್ಲಿ ಭಂಡಾರ ಜಾಸ್ತಿ ಆಡ್ತಾರೆ ಅಂದ್ರೆ ದೇವ್ರಿಗೆ ಅದೇ ಜಾಸ್ತಿ ಅಲ್ಲಿ ಮಾ ಹಾಕೋದು
ಹೌದು ಹೌದು ನಿಜಾ
ಹಾ ಚೆನ್ನಾಗಿದೆ ನೀವು ಏನ್ ಕೇಳ್ಕೊಂಡ್ರು ಅಂದ್ರೆ ಭಕ್ತಿಯಿಂದ ನೀವು ಏನ್ ಕೇಳ್ಕೊಂಡ್ರರು ಆಗುತ್ತೆ ಅಲ್ಲಿ
ಹೌದಾ ಅಷ್ಟು ಪವರ್ಫುಲ್ ಇದೆಯಾ
ಹಾ ತುಂಬಾ ಪಬರ್ಫುಲ್
ಹ್ಮ ಮಸೆ ಇನ್ನೆಲ್ಲೆಲ್ಲ ಹೋಗಿದ್ರಿ
ಮತ್ತು ಮಹಾರಾಷ್ಟ್ರ ಅಲ್ಲಿ ವಾಟರ್ ಫಾಲ್ಸ್ ಇದ್ದಾವ ಲಾಂಬೋಲ್
ಹಾ ಹೌದು ನಾನು ಒಂದಸತಿ ಹೋಗ್ ಬಂದಿದ್ದಿ
ಹ ಬಾಬಾ ವಾಟರ್ ಫಾಲ್ ಇೆಯಲ್ಲ ಮುಂದೆ ಅಲ್ಲಿ ಮತ್ತೆ ಅಲ್ಲಿ ಒಂದು ಚಿಕ್ಕ ಕಾಡ್ ತರ ಇದೆಯ ಅಲ್ಲ ಆ ಕಾಡ್ ಒಳಗಡೆ ಒಂದು ಶಿವ ಟೆಂಪಲ್ ಇದೆ ಮತ್ತೆ ಮುಂದೆ ನೀರ್ ನಿತ್ಕೊಳ್ಳುತ್ತೆ ನೋಡ್ರಿ ಬಿನವು ಚೆನ್ನಾಗಿತ್ತು
ಅಂದ್ರೆ ನೀವೆ ಎಲ್ಲ ಕಡೆ ಹೋಗ್ ಬಂದಿದ್ದೀರಾ
ಎಲ್ಲಾ ಕಡೆ ಏನ್ ಹೋಗಿಲ್ಲ ಅಲ್ಲಲ್ಲಿ ಅಲ್ಲಲ್ಲ ಯಾವಾಗೂ ಖಾಲಿ ಇರುವಾಗ ಅಮ್ಮ ಅಪ್ಪ ಜೊತೆ ಎಲ್ಲ ಮತ್ತೆ ವಾಗರು ಗೆಳತಿಯ ಅವ್ರ ಜೊತೆ ಹೋಗಿದ್ದು ಅಷ್ಟೇ
ಹಾ ಒಳ್ಳೇದಾಯ್ತು ಬಿಡಿ ಗೆಳತ್ ಜತೆ ಎಲ್ಲೆಲ್ಲಿ ಹೋಗಿದ್ದೆ ಆತ ಹೌದ ನೀ ತುಟ್ಟಿಗೆ ಹೋಗಿಲ್ವಾ
ಇಲ್ಲ ಹೋಗಿಲ್ಲ ಹೋಗ್ಬೇಕು
ಹೋಗ್ ಬನ್ನಿ ಚೆನ್ನಾಗತ್ತು ಜಾಗ ಮೆ ನೀವ್ ಇವಾಗೂ ಫಸ್ಟ್ ಒಂದ್ಸತಿ ಕೂಡ ಹೋಗಿಲ್ವಾ
ಚಿಕ್ಕವರು ಇವಾಗ ಅಪ್ಪ ಅಮ್ಮ ಕರ್ಕೊಂಡ ಕಕೊಂಡ್ ಹೋಗಿದ್ದು ಅಂದ್ರೆ ಎಲ್ ಕೆ ಜಿ ಯು ಕೆ ಜಿ ಇರುವಾಗ ಫೋಟೋಸ್ ಎಲ್ಲ ನೋಡಿದ್ವಿ ಅಷ್ಟೆ ಇಷ್ಟೇ ಮತ್ತು ಅದೆಲ್ಲಾ ನೆನಪಿಲ್ಲ ಇವಾಗ ಹೇಳ್ತಾ ಇರ್ತಾರೆ ಅಪ್ಪ ಅಮ್ಮ ಅವಾಗೆ ಇವಾಗ ಜಾಸ್ತಿ ವ್ಯತ್ಯಾಸ ಇದೆ ಅಲ್ಲಿ ಅಂತ
ಹಾ
ನೀವ್ ಹೋಗಿದ್ರಾ ಎಷ್ಟ್ ಜನ ಹೋಗಿದ್ರಿ ಏನ್ ಮನೆ ಯ ಜೊತೆನ ಇಲ್ಲ ಅಪ್ಪ ಅಮ್ಮ ಜೊತೆ ಹೋಗಿದ್ರ
ಅಮ್ಮ ಜೊತೆ ನಾವು ವರ್ಷಕ್ಕೆ ಎರಡ್ ಸರ್ತಿ ಇಲ್ಲಿಂದ ವರ್ಷಕ್ಕೆ ಒಂದ್ಸತಿ ನ
ಹಂಗಂದ್ರೆ ನಿಮ್ದು ಮನೆದ ದೇವರಾಗ
ಹಾ ಮನೆ ದೇವ್ರು ಅದಕ್ಕೆ ಯಾಕೆ ನಾವು ಪ್ರತಿ ಸರ್ತಿ ಹೋಗ್ತಾ ಇರ್ತಿೀವಿ ಬರ್ತಾ ಇರ್ತೀವಿ
ಹ್ಮ್ ಬಟ್ ಅಲ್ಲಿ ಏನಂದ್ರೆ ಪ ಆ ಗತಿರೊತೆ ಹೋಗ್ಬೇಕು ಅನ್ಕೋತಿನನಿಲ್ಲಲ್ಲ ಅಂದ್ರೆ ಏನೋ ಗೊತ್ತ
ಹೌದು ಹೌದು ಅಂದ್ರೆ ನಾನು ಪ್ರತಿ ವರ್ಷ ಅ ಮುಂಚತೆ ಹೋಗ್ ಆತ್ದೆ ಅದಕ್ಕೆ ಈ ಸತಿ ನಾವು ಗೆಳತ ಜೊತೆ ಹೋಗಿದ್ವಿ ಅವರು ಅಂದ್ರೆ ನಮ್ಗೆ ಗೆಳತಿಯರಲ್ಲಿ ಒಂದ್ ಐದಾರು ಜನ ಫಸ್ಟ್ ಟೈಮ್ ಬರ್ತಾ ಇರೋದು ದೇವಸ್ಥಾನಕ್ಕೆ ಆಯ ಸ್ವಲ್ಪ ಒಂದ್ ಮೂರ್ನಾಲ್ಕು ಜನ ಗೊತ್ತಿರೋ ಗೊತ್ತಿರೋದ್ರಿಂದ ಹೋಗಿ ಬಂದಿದಿದ್ದಾರೆ ಒಂದ್ಸತಿ ಅದಕ್ಕೆ ನಾವೆಲ್ಲ ಸೇರಿ ನಮ್ಮ್ ಫ್ರೆಂಡ್ಸ್ ಎಲ್ಲ ಕರೆಕ್ ಕೊಂಡ ಹೋಗಿಿ
ಓ ಹೋ ಚೆನ್ನಾಗಿರುತ್ತಲ್ಲ ಗೆಳತಿಯವರೆಲ್ಲ ಹೋದ್ರೆ
ಹಾ ಚ
ಏನ್ ಗಾಡಿಯಲ್ಲಿ ಹೋಗಿದ್ರ ಬಸ್ಲ್ಲಿ ಹೋಗಿದ್ರೆ ಏನು ಮೆಟ್ಲ್ ಹತ್ಕೊಂಡಲ್ಲ ದೇವಸ್ಥಾನ ತನ್ನ ಮೇಲೆ ಹೋಗಿದ್ರ
ಹ ಮನೆ ಮೆಟ್ಟಿ ಹತ್ಕೊಂಡ್ ನಮ್ ಮನೆಯಲ್ಲ ಹೋಗಿಲ್ಲ ನಮ್ಮ್ ಮನೆ ಏನಂತೀರಾ ಜೊತೆಗೆ ನಾವು ಬಸ್ಸಲ್ಲೇ ಹೋಗಿದ್ವಿ ಬಸ್ಸಲ್ಲಿ ಹೋಗಿ ಅಲ್ಲಿ ಹತ್ತಿದ್ವಿ ಮೆಟ್ಟಿಲುನಾ ಹ
ಯಾವ ಮೆಟ್ಲು ಹತ್ಕೊಂಡು ಹೋಗಿದ್ರೆ ಅಲ್ಲಿ ಎರಡಿದೆ ಅಂತ ಗೊತ್ತು ಬೆಟ್ಟ
ಇದೆ ಅದ್ರಲ್ಲಿ ನಾವು ಅಲ್ಪಿರಿ ಹತ್ತಿದೆವು
ಓ.. ಅಲ್ಲಿ ಜಾಸ್ತಿ ಅನ್ಕೋತಿನಲ್ಲ ಅಲ್ಲಿ ಮೆಟ್ಟಿಲು ಮೆಟ್ಟಿಲು ಜಾಸ್ತಿ ಇದೆ ಅನ್ಕೋಳ್ತೀನಿ
ಹಾ ಅದು ಅಂದ್ರೆ ಶಿವಾರಿಗಿಂತ ಜಾಸ್ತಿ ಇದೆ ಅ ನಾವು ಆಕ್ಚುಲಿ ಬೇಡ ಹೋಗೋದ್ ಬೇಡ ಅಂದ್ರೆ ಶ್ರಿವಾರಿಗೆ ಹೋಗೋಣ ಫಸ್ಟ್ ಟೈಮ್ ಅಲ್ಲಿ ಬರ್ತಾ ಇರೋದು ನನ್ನ ಫ್ರೆಂಡ್ಸ್ ಎಲ್ಲಾ
ಹಾ
ಅದಕ್ಕೆ ಬೇಡ ಬೇಡ ಅಂತ ಕೇಳಿದ್ವಿ
ಹ್ಮ್
ನನ್ನ ಫ್ರೆಂಡ್ ಒಬ್ಬಳು ಇದ್ದಳು ಅವಳು ಇಲ್ಲ ನಾನು ಅಲ್ಪಿರಿ ಹತ್ತದೇರನೇ ಬರ್ತೀನಿ
ಹ್ಮ್
ಆ ಇಲ್ಲಾಂದ್ರೆ ನಮ್ ಬರಕ್ ಆಗಲ್ಲಾ ಅದು ಇದು ಸ್ವಲ್ಪ ಹಠ ಮಾಡಿದಳು
ಹಾಹಾ
ಯಾಕೆ ಸುಮ್ನೆ ಯಾಕೆ ಅನ್ಬಿಟ್ಟು ಬ ಮತ್ತೆ ನಮ್ಮ್ ಫ್ರೆಂಡ್ಸ್ಗೆಲ್ಲ ಕಾಲ್ ನೋ ಲ್ ಪೂರಾ ಕಾಲು ಬಂದ್ಬಿಟ್ಟಿತ್ತು ಅವ್ರಿಗೆ ಪಾಪಾ ಅಂದ್ರೆ ಫಸ್ಟ್ ಮತ್ತಿದ್ರು ನಾವು ಬ್ರೇಕ್ ತಗೋಣ ಹತ್ರನ ಹತ್ರ ಅನ್ನೋಷ್ಟಕ್ಕೇನೆ ರಾತ್ರಿ ಆಗೋದ್ ನಾವ್ ಹತ್ತ ಅಷ್ಟಕ್ಕೇನೆ
ಹ್ಮ್ ಎಷ್ಟ್ ಗಂಟೆ ಒಂದ್ ಹತ್ತು ಗಂಟೆ ಹನ್ನೊಂದು ಗಂಟೆ ಆಯಿತಾ
ಹ ಆಗಿತ್ತು ಅಂದ್ರೆ ಹನ್ನೊಂದು ಗಂಟೆ ಆಗಿದ್ದಿಲ್ಲ ಒಂದ ಒಂಬತ್ತುವರೆ ಹತ್ತು ಗಂಟೆ ಆಗಿತ್ತು
ಹ್ಮ
ಸು್ ಮತ್ತೆ ಅತ್ತು ಅಲ್ಲಿ ನಾವೇನ್ ಮಾಡಿದ್ವಿ ಅಲ್ಲಿ ನಾವು ರೆಸ್ಟ್ ಕೂಡ ಮಾಡಿಲ್ಲ ಮಲ್ಕಣ್ಣ ಅಲಿ ಸ ಮಕೊಂಡಿದ್ ಸ್ವಲ್ಪ ಕಮ್ಮಿ ಆಗ್ತೈತೆ ನ ನೋವ ಎಲ್ಲ
ಹಾ ನೀವ್ಷ್ಟೇ ಮಾಡ್ಲಿಲ್ಲವಾ ಅಂತ್ ಮತ್ತೆ ಮಾಗ ಪಾಲೆಗೆ ಹೋಗ್ಬಿಟ್ರಾ
ಹಾ ನಾವು ರೆಸ್ಟೇ ಮಾಡ್ಲಿ ಡೈರೆಕ್ಟಜಾಯ್ನ್ ಆಗ್ಬೀಟ ನಾವು ಸನ್ನ ಮತ್ತ ಅಲ್ಲಿ ಇನ್ನು ಜಾಸ್ತಿ ಕಾಣ ಬಂದಬಿಡ್ತನಮ್ಮ ಫ್ರೆಂಡ್ಸ್ ಅಂದ್ರ ಕ್ಯೂ ಅ ಫುಲ್ ರಶ್ ಇದ್ರು ಹಾ ದೂಕ್ತಾದ್ರು ಮತ್ತೆ ಅಲ್ಲೇ ನೀ ನಮ ನಮಗೆ ನಿ ಕುತ್ಕೊಳ್ಳೋಕೂ ಜಾಗ ಇದಲ್ಲ ಕುತ್ಕೊಳ್ಳೋಕೂ ಜಾಗ ಇದಲ್ಲಿಲ್ಲ ಅ್ರ ಸ್ವಲ್ಪ ಜನ ಏನ್ ಮಾಡ ಸ ಪಕ್ಕದಲ್ಲಿ ಇದಾಗ್ತಾರಲ್ಲ ಚೇರಾ ಇರ್ತಾರಲ್ಲ ಸ ಜ ಹ ಹಕೋಬಿಟ್ಟಿದ್ದಾರೆ ಅವ್ರು ಕಾಲೇಜ ಅಡ್ಡ ಇಟ್ಬಿಟ್ಟಿದ್ದಾರೆ ಹ ನಮ್ಗೆ ಕುತ್ಕೊಳ್ಳಕ್ ಜಾಗ ಇಲ್ಲ
ಹಂಗೆಲ್ಲಾ ಮಾಡ್ಬಾರ್ದ ನೀ ಹೇಳ್ಬೇಕತಾನ ಹಿಂಗೆಲ್ಲಾ ಮಾಡಿದ್ರೆ ಹೆಂಗೆ ನೀವು
ಹಾ ಕೇಳಿದವಿ ಅವಳ್ ಇಡ್ಕೊಂಡು ಅಂದ್ರೆ ಅದು ಮಾತಡಕ್ಕ ಆಗಲ್ಲ ಯಾರ್ ಜೊತೆೇನು
ಹ್ಮ್ ಅಂದ್ರೆ ಅಲ್ಲಿ ಇನ್ನೊಂದ ಏನಂದ್ರೆ ಇವಾಗ ಕನ್ನಡದವ್ರು ಬಂದ್ರೆ ಅಲ್ಲಿ ಸ್ವಲ್ಪ ತುಂಬ ಕಷ್ಟ ಆಗುತ್ತೆ ಅಂತ ಕೇಳಿದ್ದೆ ಯಾಂದ್ರೆ ಅಲ್ಲಿ ಜನ ಜಾಸ್ತಿ ಯಾವ್ದದು ತೆಲುಗು ಭಾಷೆ ಜಾಸ್ತಿ ಯೂಸ್ ಮಾಡ್ತಾರಂತೆ
ಅಂದ್ರೆ ಅದು ಆಂದ್ರನೇ ಅಲ್ವಾ.
ಹಾ ಯ ನಮ್ಮಣ್ಣ ಯಾರೋ ಹೋಗಿದ್ರು ಅವಾಗ ಹೇಳಿದ್ರು ಅಲ್ಲಿ. ತೆಲುಗುನೆ ಜಾಸ್ತಿ ತೆಲುಗು ಗೊತ್ತ- ತಿದ್ರೆ. ಸ್ವಲ್ಪ ಹೋಗೋದು ಬರೋದು ಈಸಿ ಆಗುತ್ತೆ ಇಲ್ಲಂದ್ರೆ ಸ್ವಲ್ಪ ಕಷ್ಟ. ಆಗುತ್ತೆ ಅಂತ ಹೇಳ್ತಾ ಇದ್ವಿ.
ಹ್ಮ. ಅಂದ್ರೆ ಗೊತ್ತಿರ್ಬೇಕು ಎಲ್ಲ ಅಂದ್ರೆ ಯಾರ್ ಜಾಗದಲ್ಲಿ ಟಿಕೆಟ್ ಸಿಗುತ್ತೆ ಯಾರ್ ಟೈಮಿಗ ಅಲ್ಲಿ ಟಿಕೆಟ್ ಸಿಗುತ್ತೆ ಯಾವ ಟೈಮಿಗೆ ನಾವ್ ಹತ್ತದ್ರೆ ಮೇಲೆ ಸೇರ್ಕೊಂತೀವಿ ಅಂತೆಲ್ಲ ಗೊತ್ತಿದ್ರೆ ಹತ್ತದ್ ಈಸಿ. ಏ ಇಲ್ಲ ಫಸ್ಟ್ ಟೈಮ್ ಹೋಗ್ತಾ ಇದೀವಿ. ಐವಿ ನಮ್ಗ ಏನ್ ಗೊತ್ತಿಲ್ಲ ಇವಾಗ ಎಲ್ಲಾ ಗೊತ್ ಮಾಡ್ಕೊಬೇಕು. ಅಂದ್ರೆ ಜಾಸ್ತಿ ಸ್ವಲ್ಪ ಕಷ್ಟ ಆಗುತ್ತೆ. ಅಲ್ಲ ಎಲ್ಲಾರನು ಕೇಳಿ ಕೇಳಿ ಹೋಗ್ತಾರಲ್ಲ. ಕಲ್ವಾ-
ಹಾ ಹಾ.
ಕರೆಕ್ಟಾಗಿ ಉತ್ತರ ಕೊಡ್ತಾರೆ ಸ್ವಲ್ಪ ಜನ ಕರೆಕ್ಟಗ ಉತ್ತರ ಕೊಡಲ್ಲ. ಒಬ್ಬರ ಮಾತ್ ಕೇಳಿ ಬೇರೆ ಕಡೆ ಹೋದ್ರ. ಅದು ತ ನಾವ್ ಹೋಗ್ತ ಇರೊ ದಾರಿನ ತಪ್ಪ. ಹೋಗುತ್ತೆ. ತಪ್ಪಾದ್ರೆ ಮತ್ತೆ ರಿವರ್ಸ್ ಬಂದು ಮತ್ತೆ- ಹೋಗೋಷ್ಟಕ್ಕೆ ಅಂದ್ರೆ ಟೈಮ್ ಸುಮ್ನೆ ವೇಸ್ಟ್ ಆಗುತ್ತೆ ಅಲ್ಲಿ.
ಹ್ಮ್.
ನನ್ನ ಫ್ರೆಂಡಸ್. ಸ್ವಲ್ಪ ಜೆನ್ನಾಗಿ ಗೊತ್ತಿತ್ತಲ್ವಾ ಅದಕ್ಕೆ ನಾವು ಬೇಗ ಹೋಗಿ ನಮ್ಗೆ. ದರ್ಶನ ಎಲ್ಲ ಒಂದ್ ನಾಲ್ಕು. ಹೋವರ್ ಅಲ್ಲೆ ಮುಗ್ದೋಯ್ತು.
ಹಾ
ಬೇ ಬೇಗ ಮುಗಿಸಸ್ಬಿಟರು ದರ್ಶನ ಮತ್ತೆ ಬಟ್ ನಾವು ಹತ್ ಮೇಲೆ ಹತ್ತಷ್ಟಕ್ಕೇ ಸುಸ್ತ ಆದ್ರು ಫ್ರೆಂಡ್ಸು ನಾವೆಲ್ಲ. ಅದಕ್ಕೆ ಫೋಟೋಸ್ ತಗೋಬೇಕು- ಮತ್ತ ನಾವು ರೂಮಂದ ಅಂದೆ ಹೋಗ- ಮುಂಚೆನ ಪ್ಲಾನ್ ಮಾಡ್ಕೊಂಡ. ಹೋಗಿದ್ವಿ. ಬಟ ಅಲ್ಲೋದ ಮೇಲ್ - ಆಗಿಲ್ಲ.
ನೀವು ಮೆಟ್ಲ್ ಹತ್ಕೊಂಡ್ ಬೇರೆ ಹೋಗಿದ್ರಲ್ಲ.
ಹಾ ಮೆಟ್ಲತ್ಕೊಂಡು ಟಯರ್ಡ್ ಆಗ್ಬಿಡ್ ಮತ್ತೆ ಅಲ್- ಎಷ್ಟು ಮಾಡಿದಿಲ್ಲ ನಮ್ಗೆ ರೆಸ್ಟ್ ಮಾಡಿದ ಸ್ವಲ್ಪ ಕಮ್ಮಿ ಆಗ್ತಾ ಇತ್ತು.
ಹ್ಮ್ ನೀವು್ ಸ್ವಲ್ಪ ಹೊತ್ತು ದರ್ಶದ ಆದ್ಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡು
ಹಾ ಹೌದು ಮಕೊಂಡ ಸ್ವಲ್ಪ ರಷ್ಟ ಇರ್ತ ಇತಿ ನಾವ್ ಏನ್ ಮಾಡಿರ ಬರೆಕ್ಟಾಗಿ ಹತ್ತಕ್ಷರ ಮಾಡಿದ್ವಿ ಜಾಸ್ತಿ ಪೇನ್ ಬಂದ್ಬಿಟ್ಟ ಮನೆಗೆ ಬರಷ್ಟಕ್ಕೆ ನಂಗೆ ಸಾಕಾಯ್ತು ಅದೇ ನಮ್ ಫ್ರೆಂಡ್ ಮನೆ ಹತ್ರ ಇದೆ
ಮತ್ತೆ ಜಾಸ್ತಿ ನೆಡೆದಿರ್ತಾರಲ್ಲ ಸ್ವಲ್ಪ ಕಾಲುನೋ ಜಾಸ್ತಿ ಬಂದಂಗ ಆಗುತ್ತೆ
ತ್ತರ ಹಾಗ ಸುಸ್ ಹೋಗಿದ್ವಿ ನಾವೆಲ್ರು
ಬಟ್ ಗೆಳತಿಯರ ಜೊತೆ ಹೋಗ್ಬೇಕೇಕ್ ನಾವು ಇ ಇನ್ಸ್ಟಾಗ ಗ್ರಾಮ್ ರೀಲ್ಸ್ಲ್ಲೆಲ್ಲ ನೋಡ್ತಾ ಇರ್ತೀವಿ
ಹಾ ಹೋಗ್ ಬನ್ನಿ ಅವಳ ಚೆನ್ನಾಗಿರುತ್ತೆ
ಮತ್ತೆ ಫ್ರೀ ಇರುವ ಕಾಲ್ ಮಾಡಿ ನಾವು ಮಾಡ
ಹಾ ಸರಿ ಮಾಡ್ತೀವಿ